ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ
ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ದಿನ ಹೇಗೆ ಕಳೀತಿತ್ತು
ಚೆನ್ನಾಗಿ ಕಳೆದ್ ತ್ತು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ವ್ಯಾಯಾಮ ಮಾಡಿದೆ
ಹ್ಮ್ ವ್ಯಾಯಾಮ ಮಾಡುವುದು ತುಂಬಾ ಒಳ್ಳೆಯ ಅಭ್ಯಾಸ ಪ್ರತ ದಿನ ಮಾಡುತ್ತೀರಾ
ಹೌದು ಹೆಚ್ಚು ಸಮಯ ಇಲ್ಲದಿದ್ದರೂ ಕನಿಷ್ಠ ಇಪ್ಪ ಇಪ್ಪತ್ತು ನಿಮಿಷ ನಡೆಯಲು ಪ್ರಯತ್ನಿಸುತ್ತೇನೆ
ಹ್ಮ್ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯ ಕಾಪಾಡಿಕೊಳ್ಳಲಿ ಲು ಇನ್ನೇನ್ ಮಾಡತೀರಾ
ಸಾಕಷ್ಟು ನೀರು ಕುಡಿಯುತ್ತೇನೆ ಸಮಯಕ್ಕೆ ಊಟ ಮಾಡುತ್ತೇನೆ ಮತ್ತು ಸಾಧ್ಯವಾದಷ್ಟು ಬೇಗ ನಿದ್ರೆ ಮಾಡುತ್ತೇನೆ
ನಿದ್ರೆ ತುಂಬಾ ಮುಖ್ಯ ಹಲವಾರು ಅದನ್ನು
ಕಡೆ ನಿಜ ಸರಿಯಾದ ನಿದ್ರೆ ಇಲ್ಲದಿದ್ದರೆ ದಿನವಿಡೀ ಆಯಾಸವಾಗಿರುತ್ತದೆ
ಹ್ಮ್ ಆಹಾರದ ವಿಷಯದಲ್ಲಿ ನೀವು ಯಾವ ಅಭ್ಯಾಸಗಳನ್ನು ಪಾಲ ಸುತಿ ತೀರಾ
ಮನೆಯಲ್ಲೇ ಮಾಡಿದ ಆಹಾರವನ್ನು ಹೆಚ್ಚಾಗಿ ತಿನ್ನಲು ಪ್ರಯತ್ನಿಸುತ್ತೇನೆ ತರಕಾರಿಗಳು ಹಣ್ಣುಗಳು ಮತ್ತು ಮತ್ತು ಬೇಳೆಗಳನ್ನು ಆಹಾರದಲ್ಲಿ ಸೇರಿಸುತ್ತೇನೆ
ಹ್ಮ್ ಮನೆಯಲ್ಲಿ ಮಾಡಿ ಹ್ಮ್ ಅದು ತುಂಬಾ ಒಳ್ಳೆಯ ಅಭ್ಯಾಸ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕಾಗಿ ಆಹಾರಕ್ಕೆ ಹೆಚ್ಚು ಮಹತ್ವ ನೀಡಬೇಕು
ಹೌದು ಆರೋಗ್ಯ ಚೆನ್ನಾಗಿದ್ದರೆ ಉಳಿದ ಕರ ಕೆಲಸಗಳನ್ನು ಚೆನ್ನಾಗಿ ಮಾಡಬಹುದು
ಸಮಯ ನಿರ್ವಹಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು
ಸಮಯ ತುಂಬಾ ಅಮೂಲ್ಯ ದಿನದ ಕೆಲಸಗಳನ್ನು ಮುಂಚಿ ವ ಯೋಜಿಸಿದರೆ ಒತ್ತಡ ಕಡಿಮೆಯಾಗುತ್ತದೆ
ನೀವು ದಿನದ ಯೋಚನೆ ಮಾಡುತ್ತೀರಾ
ಹೌದು ಬೆಳಿಗ್ಗೆ ಅಥವಾ ಹಿಂದಿನ ರಾತ್ರಿ ಮಾಡಬೇಕಾದ ಕೆಲಸಗಳ ಪಟ್ಟಿಯನ್ನು ಬೆರೆಯುತ್ತೇನೆ
ಅದರಿಂದ ಏನು ಪ್ರಯೋಜನ
ಯಾವ ಕೆಲಸ ಮೊದಲು ಮಾಡಬೇಕು ಎಂಬುದು ಸ್ಪಷ್ಟವಾಗಿ ಸ್ಪಷ್ಟವಾಗುತ್ತದೆ ಸಮಯ ವ್ಯರ್ಥ ಮುವಾಗುವುದಿಲ್ಲ
ಅದು ಒಳ್ಳೆಯ ವಿಧಾನ
ನೀವು ಪುಸ್ತಕ ಓದುವ ಅಭ್ಯಾಸ ಉಟ್ಕೊಂಡಿದ್ದೀರಾ
ಹೌದು ಪ್ರತಿದಿನ ಸ್ವಲ್ಪ ಸಮಯ ಓದಲು ಪ್ರಯತ್ನಿಸುತ್ತೇನೆ
ಪುಸ್ತಕ ಓದುವುದರಿಂದ ಯಾವ ಲಾಭ ಸಿಗುತ್ತ
ಹೊಸ ಜ್ಞಾನ ಸಿಗುತ್ತೆ ಭಾಷಾ ಕೌಲಿ ಕೌಶಲ್ಯ ಹೆಚ್ಚುತ್ತದೆ ಮತ್ತೆ ಯೋಚಿಸುವ ಹ್ಮ
ನಾನು ಅದನ್ನೇ ನಂಬುತ್ತೇನೆ
ಹ್ಮ್ ಹೊಸ ಕೌಶಲ್ಯಗಳನ್ನು ಕಲೆಯುವುದು ಕೂಡ ಮುಖ್ಯ
ಖಂಡಿತ ಕಲಿಯುವುದಕ್ಕೆ ಮನಸ್ಸಿನ ಮಿತಿ ಇಲ್ಲ
ಹ್ಮ್ ನೀವು ಇತ್ತೀಚಿಗೆ ಏನಾದರೂ ಹೊಸ ಸದಾಗಿ ಕಲತಿದ್ದೀರಾ
ಹೌದು ಸಮಯ ನಿರ್ವಹಣೆ ಮತ್ತು ಸಂವಹನ ಕೌಶಲ್ಯಗಳ ಬಗ್ಗೆ ಕೆಲವು ವಿಷಯಗಳನ್ನು ಕಲಿಯುತ್ತಿದ್ದೇನೆ
ಸಂವಹನ ಕೌಶಲ್ಯ ತುಂಬಾ ಮುಖ್ಯ
ಹೌದು ಸ್ಪಷ್ಟವಾಗಿ ಮಾತನಾಡುವುದು ಮತ್ತು ಗಮನವಿಟ್ಟು ಕೇಳುವುದು ಎರಡೂ ಅಗತ್ಯ
ಹಲವಾರು ಮಾತನಾಡುವುದಕ್ಕೆ ಹೆಚ್ಚು ಗಮನ ಕೊಡುತ್ತಾರೆ ಆದರೆ ಕೇಡುವುದನ್ನು ಮರೆತು ಬಿಡ್ತಾರೆ
ನಿಜ ಒಳ್ಳೆಯ ಕೇಳ್ ಒಳ್ಳೆಯ ಕೇಳುಗಾರನಾಗಿ ಇರುವುದು ಕೂಡ ಒಂದು ದೊಡ್ಡ ಕೌಶಲ್ಯ
ಹ್ಮ್ ಹಣಕಾಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು
ಹಣ ಸಂಪಾದಿಸುವುದಕ್ಕಿಂತ ಅದನ್ನು ಸರಿಯಾಗಿ ನಿರ್ವಹಿಸಿ ತೂದು ಮುಖ್ಯ
ಹ್ಮ್ ಉಳಿತಾಯ ಮಾಡುವುದು ಅ ಅಗತ್ಯವೇ
ಖಂಡಿತ ಆದಾಯದ ಒಂದು ಭಾಗವನ್ನು ನಿಯಮಿತವಾಗಿ ಉಳಿತಾಯ ಮಾಡಬೇಕು
ಏಕೆ
ತುರ್ತು ಪರಿಸ್ಥಿತಿಗಳಲ್ಲಿ ಅದು ಸಹಾಯ ಮಾಡುತ್ತದೆ
ಹ್ಮ್ ಅದು ತುಂಬಾ ಉಪಯುಕ್ತ ಸಲಹಾ ಸಲಹೆ
ಖರ್ಚು ಮಾಡುವ ಮೊದಲು ಅದರ ಅಗತ್ಯವಿದೆಯೇ ಎಂದು ಯೋಚಿಸುವುದು ಕೂಡ ಮುಖ್ಯ
ಹ್ಮ
ಪರಿಸರ ಸಂರಕ್ಷಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು
ಪ್ರತಿಯೊಬ್ಬರೂ ತಮ್ಮ ಮೊ ಮೊಟ್ಟಿಗೆ ಕೊಡುಗೆ ನೀಡಬೇಕು
ಉದಾಹರಣೆಗೆ ನೀರನ್ನು ವ್ಯರ್ಥ ಮಾಡಬಾರದು ಮರಗಳನ್ನು ನೆಡಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು
ಹ್ಮ್ ಪ್ಲಾಸ್ಟಕ್ ಬಳಕೆಯನ್ನು ಕಡಿಮೆ ಮಾಡುವುದು ಕೂಡ ಮುಖ್ಯ
ಹೌದು ಸಣ್ಣ ಬದಲಾವಣೆಗಳು ದೊಡ್ಡ ಪರಿಣಾಮ ಬೀರುತ್ತ ತವೆ
ಒಳ್ಳೆಯ ಅಭ್ಯಾಸಗಳನ್ನು ಬೆಡೆಸಲು ಏನು ಮಾಡಬೇಕು
ಸಣ್ಣ ಗುರಿಯಿಂದ ಆರಂಭಿಸಬೇಕು
ಉದಾಹರಣೆ
ಪ್ರತಿದಿನ ಹತ್ತು ನಿಮಿಷ ಓದಬೇಕು ಹದಿನೈದು ನಿಮಿಷ ನಡೆಯುವುದು ಅಥವಾ ಸಮಯಕ್ಕೆ ಎದ್ದೇಳುವುದು
ಸಣ್ಣ ಅಭ್ಯಾಸಗಳು ನಿಧಾನವಾಗಿ ದೊಡ್ಡ ಬದಲಾವಣೆ ತರುತ್ತವೆ
ನಿಜ ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು
ಯಶಸ್ಸು ಎಂದರೆ ಕೆಲವು ದೊಡ್ಡ ಸಾಧನೆ ಅಲ್ಲ ನಿರಂತರ ಪ್ರತಿ ಪ್ರಗತಿಯು ಯಶಸ್ವಿ
ತುಂಬಾ ಚೆನ್ನಾಗಿ ಹೇಳಿದ್ದೀರಿ
ಧನ್ಯವಾದಗಳು
ವಿಫಲತೆಗೆ ಬಂದರೆ ಏನು ಮಾಡಬೇ
ಅದರಿಂದ ಪಾಠ ಕಲಿಯಬೇಕು ಮತ್ತೆ ಪ್ರಯತ್ನಿಸಬೇಕು
ಹಲವರು ವಿಫಲತೆಯನ್ನು ಅಂತ್ಯ ಎಂದು ಭಾವಿಸುತ್ತಾರೆ
ಆದರೆ ಅದು ಹೊಸ ಆರಂಭವೂ ಆಗಬಹುದು
ಸರಿ ಮಾತು ಸಂತೋಷವಾಗಿ ಗಲು ಏನು ಮುಖ್ಯ ಎಂದು ನಿಮಗೆ ಅನಿಸುತ್ತದೆ
ಆರೋಗ್ಯ ಒಳ್ಳೆಯ ಸಂಬಂಧಗಳು ಮನಸ್ಸಿನ ಶಾಂತಿ ಮತ್ತು ಕೃತಜ್ಞ್ಞತೆ
ಕೃತಜ್ಞತೆ ಯಾಕೆ ಮುಖ್ಯ
ನಮ್ಮಲ್ಲಿರುವುದನ್ನು ಮೌಲ್ಯ ಮಾಪನ ಮಾಡಲು ಅದು ಸಹಾಯ ಮಾಡುತ್ತದೆ
ತುಂಬಾ ಅರ್ಥಪೂರ್ಣ ಮಾತು ಪ್ರತಿದಿನ ಕೃತಜ್ಞತೆಯಿಂದ ಇರಲು ಪ್ರಯತ್ ಯತ್ನಿಸಿದರೆ ಜೀವನದ ಮುಖ್ಯ
ನಿಜ ಒಳ್ಳೆಯ ಸ್ನೇಹ ಸ್ನೇಹಿತನ ಗುಣಗಳು ಯಾವುದು
ಪ್ರಾಮಾಣಿಕತೆ ವಿಶ್ವಾಸಾರ್ಹತೆ ಮತ್ತು ಸಹಾಯ ಮಾಡ ಕೊಡುವ ಮನೋಭಾವ
ಹ್ಮ್ ನಾನು ಸಹ ಒಪ್ತೀನಿ
ಒಳ್ಳೆಯ ಸ್ನೇಹಿತರು ಜೀವನವನ್ನು ಸುಂದರಗೊಳಿಸುತ್ತಾರೆ
ಖಂಡಿತ
ಕೊನೆಯದಾಗಿ ಜೀವನದಲ್ಲಿ ಅತ್ ಅತ್ಯಂತ ಮುಖ್ಯವಾದ ವಿಷಯ ಯಾವುದು ಎಂದು ನೀವು ಭಾವಿಸುತ್ತೀರಾ
ನಿರಂತರವಾಗಿ ಕ ಕಲಿಯುವುದು ಆರೋಗ್ಯ ಕಾಪಾಡಿ ಕೊಳ್ಳುವುದು ಒಳ್ಳೆಯ ಮನಸ್ಸಿನಿಂದ ಬದುಕುವುದು ಮತ್ತು ಇತ್ ತರ ಗಿ ಗೌರವ ನೀಡುವುದು
ತುಂಬಾ ಒಳ್ಳೆಯ ವಿಚಾರಗಳು
ಧನ್ಯವಾದಗಳು
ಈ ಸಂಭಾಷಣೆಯಿಂದ ಹಲವು ಉಪಯುಕ್ತ ವಿಷಯಗಳನ್ನು ತಿಳಿದು ಕೊಂಡೆವು ಅಲ್ಲವೇ
ನನಗೂ ಹಾಗಾಗಿ ನನಗೂ ಹಾಗೆಯೇ ಅನಿಸಿತು
ಹ್ಮ ನೀವು ಯಾವಾಗ್ಲೂ ಹಿಂಗೆ ಸಮಯನ ವ್ಯರ್ಥ ಮಾಡ್ತೀಯಾ
ಖಂಡಿತ ಮತ್ತೆ ಬಿಟ್ಟಿಯೋಣ ಇದೆಲ್ಲ ಏನು ಮಾಡ್ತಿದ್ದೀರಾ
ನಾನು ನನ್ನ ಗೆಳತಿ ಜೊತೆ ಕರೆಯಲ್ಲಿ ಮಾತನಾಡುತ್ತಿದ್ದೇನೆ
ಓ ಹೌದಾ
ಹೌದು ನೀನ್ ಏನ್ ಮಾಡಾ್ತಾ ಇದಯಾ
ನಾನು ಈಗ ತಾನೇ ಬಟ್ಟೆಯೆಲ್ಲ ಒಗೆ್ದ್ಬಿಟ್ಟು ಬಂದೆ
ನಿಂಗೆ ಕೆಲಸ ಮಾಡುವುದು ಅಂದ್ರೆ ಇಷ್ಟನಾ
ಇಷ್ಟ ಇಲ್ಲ ಏನು ಮಾಡುವುದು ಅಗತ್ಯ ಇಲ್ಲ ಯಾರು ಮಾಡಕೆ ಮನೇಲಿ
ನೀನು ವಸತಿಯಲ್ಲಿರೋದ್ರಿಂದ ನೀನೇ ಮಾಡ್ಕೊತೀಯ ನಿನ್ನ ಕೆಲಸನ
ಹ್ಮ್ ಮನೇಲ್ಲೂ ನಾನೇ ಮಾಡುದು
ನಿನ್ನ ಕೆಲ್ಸ ಯಾವಾಗ್ಲೂ ನೀನೇ ಮಾಡ್ಕೊೊಳ್ಳದ ಮನೆಯಲ್ಲಾದ್ೂ ಇಲ್ಲಿಾದ್ರು
ಹ್ಮ್ ಲ
ಅದು ತುಂಬಾ ಒಳ್ಳೆಯ ಅಭ್ಯಾಸ
ಹ್ಮ್
ನಾನು ಮನೆಯಲ್ಲಿ ಏನು ಕೆಲ್ಸನೇ ಮಾಡೋದಿಲ್ಲ
ಹ್ಮ್ ಹ್ಮ ಹ್ಮ್ ನೀವೇ ಮಾಡ್ಕೋಬೇಕು ನಿಮ ಕೆಲಸಗಳನ್ನು
ಹಂಗೆ ಅನ್ಸುತ್ತ ಮತ್ತ ಆದ್ರೆ ಕೆಲ್ಸ ಮಾಡಕೆ ಆಗದಿಲ್ಲ ನಾವು ವಸತಿಲ್ಲೇ ತುಂಬಾ ಮಾಡ್ಬಿಟ್ಟಿರ್ತೀವಿ ಮತ್ತೆ ಮನೆ ಹೋಗಿ ಮಾಡಕ ಆಗಲ್ಲ
ಬಿಡಿ ಪರವಾಗಿಲ್ಲ ಎರಡ್ ಮೂರ್ ದಿವ್ ಇರುಕ ವೈಯ್ತೀರಾ ಆರಾಮಾಗಿದ್ದು ಬನ್ನಿ
ಹ್ಮ್ ಅದಿಕ್ಕೆ ಮನೆಯಲ್ಲೂ ಅರ್ಥ ಮಾಡ್ಕೊಂಡು ಅವರೇ ಮಾಡ್ಕೊಡ್ತಾರೆ
ಹ್ಮ್ ಒಳ್ಳೇದು
ಹ್ಮ್ ಮತ್ತೆ ಕಾಫಿ ಕುಡಿದ್ರ
ಟಿ ಕುಡಿದಿನಿ ನೀವು ಕುಡುದ್ರಾ
ನಾನು ಕುಡ್ದಿಲ್ಲ
ಹ್ಮ್ ಚಾಹು ಕುಡಿತೀರಾ
ಇಲ್ಲ ನಾನು ಕಾಫಿನೇ ಕುಡಿಯದು
ಹ್ಮ್ ಒಳ್ಳೇದು ನಾನು ಎರಡು ಕುಡಿತೀನಿ
ಸರಿ ಮುಂದಿನ ಕರೆಯಲ್ಲಿ ಮಾತನಾಡ
ಹಾ